ಹಲೋ.
ಊಟ ಮಾಡಿದ್ರಿ.
ಮಾಡಿವವಿ ನಾವು ತತ್ತಿ ಚಿಕನ್ ಸಾರು ರೊಟ್ಟಿ ಅನ್ನ. ಮಾಡಿವ ಮ್ಯಾಳೆ ಹ್ಮ್ ಮಳಗ ಮ್ಯಾಲ ಬಂದೀವಿ.
ಮ್ಯಾಳಿಗಿ ಮಖತ್ರಿ ಈಗ.
ಹ್ಮ್ ದೊಡಮ್ಮ ಬಂದಲ್ಲಲ್ಲಾ.
ಹ್ಮ್.. ಪಪ್ಪುನ ಕರ್ಕಾಂಡ್ ಮೇಲೆ.
ಹ್ಮ. ಮ್ಯಳೆಗಷ್. ಆಐಸ್ ಗಾಳಿ ಬಿಟ್ಟಂಗ ಅತ.
ಕರೆವ ಚಂದ ದ್ ವರಗ ಗಾಳಿ ನ ಅವ ಪೆನ ಗಾಳ ಪೆ.
ಪ್ಯಾನಿನ ಗಾಳಿಗೆ. ಹಿತ.
ಕರ ಉ ಕಡೆ.
ಹಂಗಾಗಿ ನಿನೆ ಬಂದಿವವಿ ಇವತ್ ಬೆಳಿಗ್ಗೆ ನೋಡುವ ಪಾಪು. ಹ್ಮ ನಾಕಕೆ ತೊಳ ಇಲ್ದಿಿನ. ನಾಕು ಕೈದಕ ಎಡೆಲುತಾಳೆಲ್ಲ. ಇವತ್ತ ಇದ್ರು ಹೇಳು ಗಂಟೆ. ಆದದ್ರನು ಈ ಎದಾಳಕಕ್ ಈಗ ಮನ್ಸ ಇಲ್ಲ ಮತ್ ಬಿಸಿಲು ಬರತ್ತದಲ್ಲಾ ಅಂತ ಹೇಳಿ ನಾನೇ ಬಿಸಿಿಗೆದ ಕಡೆ ಹಾಕ್ಬೇಕಂದ್ರ. ಎದು ಪಟ್ಟ. ಹ್ಮ್ ಅಷ್ಟೆ ಚಂದ ಬಿಡ್ತದ ಗಾಳಿ ಮ್ಯಾಳಗಿಂದ. ಹ್ಮ್ ಇ ಇದು ನ. ಕೊೊಂಡ. ತಿರುಪತಿಗೆ ಹೋದಾಗ ಟ್ರಿಪ್ ಹಂಗ. ತ್ತವಾಣ.
ಹತ್ತರ ಪಶಿ ಒದಾಗ ಬಾರ ಇತ. ಪ್ರೇಂದಾಗ ಪ್ರೇ. ಜಾಗನಲ ಕೊಡಕ.
ಹ್ಮ.
ಇ ಎಲ್ಲಲ್ಲಿ. ವನ್ ಮಾಡುವ.
ಟಿಫಿನ್ ಏನ್ ಕೊಡ್ತಾರಾ.
ಅಲ್ಲಿ ಬಿಸಿಬೇಳೆ ಬಾತು ಉಪ್ಪಿಟ್ಟು ಶಿರ ಹೆನ್ ಕೊಡ್ತಾರ.
ಆರ್ ಜನ ಹೋಗಿದ್ರಿ ಇಲ್ಲಿ ಕ ಜಾಪುರದಕ ಅಮ್ಮ ಇವಾಗ ಏನಾವ ಅಂಜ್ ಜನ ಇದ್ರಿ ಬೆಟ್ಟಕ್ ಹಂಬ್ರಿ ಅಂತ ಹೇಳಿ ತಯಾರಾಗಿದಳು ನಮ್ಮವರ ಡ ಆ ಇಲ್ಲಲ್ಲಾ ಅದಕ್ಕೆ ಬೊಟ್ಟ ಬೊಟ್ಟಲು ಅಕ್ಕಡೆ
ವಕಿಲ ಅಂತ ಅವ್ರ ಸಂದ
ಹ ಚಲೋ ಬೇಡ ಹೋದ್ರಲ್ಲ ಓರ್ಬೇಕು ಜಾಸ್ತಿ ಅಮೌಂಟ್ ಇರ್ಬೇಕಲ್ಲವಾ ಅಲ್ಲಿ ಹೋದ್ ಇಲಿಕ್ಕಿಂತ ಜಾಸ್ತಿ ಅಲ್ಲಿ ಟಿಫಿನ್ ಎಷ್ಟು ಗೊತ್ತ
ಅದಾರ ಒಂದ್ ದನ್ದಾಗ ಹೋಗ ಬರ್ಬೋದಲ್ಲ
ನಬೇಕೇಕಲ್ಲಾಪ್ಪ ಏನಾರ ಮನೆ ಮಾಡ್ಕೊಂಡು ಹೋದ್ರೆ ಚಂ
ಹ್ಮ ಮನೆೇ ಮಾಡ್ಕೊಂಡ್ ಹೋಗಬೇಕು ಹೊರಗೆ ತೋಕಲ್ಲ ಮನ್ಯಾಗ ಮಾಡಕೆಂದು
ಪ್ಲೇಟ್ ಸಾಕಲ್ಲ ಮೊೆ ದೌಪನ್ಗ್ ಹೋಗಿದ್ದೀವಲ್ಲ ನಾವು ಹೋದಾಗ ಏನಾಯ್ತು ಗೊತ್ತ ಆಕೆ ಕಿಂದ ಕರ್ಕೊಂಡ್ ಹೋಗಿದ್ದೀವಿ ಒಂದ್ ಪ್ಲೇಟ್ ಏನದ ಹಾಲು ಭಾತಿಂದ ಅಳದಕ್ಕೆು ಕೊಟ್ಟರ ಅಸು ಅಂದ್ರಸುದು ರೂಢಿ ಹಸುವಾಗ್ಯಾದ ದಸರ ಹಾಕ್ಬಿಡ ಹಸುವಾಗೇತಿ ಮತ್ತ ಆ ನಮ್ದು ಅಂದ್ಲು ನಮ್ಮವ್ವ ಪೂರಿ ತಗೊಂಡು ಅದಿಟ್ ನೀ ಏನು ಅನ್ಲಿಲ್ಲ ಪಾಪ ಹಂಗ ಹೋಟೆಲ್ ದಂದ್ ಏನು ಅಗಲ ನನಗೆ ಹಸವಾಗಿತ ಅಲ್ಬ್ಯಾನಿ ಅಂತ ನಾ ಉಂಡಿಲ್ಲ ಅಷ್ಟಕ್ಕೆ ನಾಕ್ನೂರು ರೂಪಾಯಿ ಬಿಲ್ ಐತೆ
ಹ್ಮ್ ಹ ದವ ಹೋಟಲ್ಂದು
ಏನ ಸ್ವಾಪ್ ಚೂಡಾವು ಚಪಾತಿ ಪಲ್ಯ ಮಾಡ್ಕೊಂಡು ಹದ್ರ ನಿನ್ನೆ ನಿನ್ನೆ ದ ಮನೆಗ್ ಹೋಗಿನಿ ಚಪಾತಿ ಹ್ಮ ಅನ್ನ ತತ್ತಿ ಕುೂಚ್ಕೊಂಡೋದ್ ಹ್ಮ ಹಳ
ಅಂದ್ರೆ ಇಲ್ಲಿಂದ ಮಾಡ್ಕೊಂಡು ಹೋಗಿರೇನಾ
ಹ್ಮ್
ಹ್ಮ್
ಅದ ಕ್ಯಾಂಟೀನ್ ಆದ ಈ ಎಸ ಇದಾಗ ಒಳಗ ಕೆಳಗ ಅದ
ಹ್ಮ್ ಐತಿ ಏ ನಾ ಏನ್ ಹಕಂತ ಗೊತ್ತಾಗತಿಲ್ ನನ್ಗ ಅದಿಷ್ಟನ್ ಸಾಲ ಆಗೇತಿ ಅಂದಿಲ್ಲ
ಅದೇ ಕ್ಯಾಂಟೀನ್ ಒಳಗಿದ್ದು ಅಂಧ್ರ ಕನೊಳಗೆ ಕ್ಯಾಂಟಿನ್ ಆದಲ್ಲ ಅ ಕೆಳಗದ ಕೆಳಗ ಅಂಡರ್ ಗ್ರೌಂಡ್ ಕೆಳಗ ಅಂಡರ್ ಗ್ರೌಂಡ್ನಾಗ ಐತದ
ಕೆಳಗಿದ್ದೀವಿ
ಏ ಅಲ್ಲಿ ಏನ್ ದೌವಖಾನ್ ಇಲ್ಲ ಏ ದೌಖಾನಿ ಫಸ್ಟ್ ತಿಂಗು ಅದ್ರ ಕೆಳಾಗ ಐತಿ ಅಲ್ಲಿ ಎಲ್ಲಾ ಮಾಡ್ತಾರ ಚಿಕನ್ ನಾನ್ ವೆಜ್ಜ್ ವೆಜ್ಜ್
ಯ ಅಂದ್ರ ಅದು ನೋಡಿಲಪ್ಪಾ ನಾವು
ಇಎಸ್ಐ ದಾಗ್ ಇಲ್ಲ
ಈ ಎ ಸಾಯದಾಗ ಡೆಂಟಲ್ ಹಾಸ್ಪಿಟಲ್
ಅದೇ ಒಳಗ್ ಗೊತ್ತತ್ತಲ್ಲಿ ಈಸ ಒಳಗ
ಹ್ಮ
ಹಾ ಅದೇ ಅದದು ಹಾಸ್ಪಿಟ್ಲ್ ಅವ ಕೆಳಗ ಆಯ್ತು
ಅಲ್ಲಿ ಕೆಳಗೆ ನಾವ ಕೆಳಗೆ ಮತ್ತ ಅದ್ರಗಿಂತ ಕೆಳಗ್ ಭೂಮಿ ಕೆಳಗ ಆಯ್ತಲ್ಲ
ಹಾ ಭೂಮಿಯಗಾವ
ಹಾ ಅಂಡರುೂ ಗೌಂಡ
ಅಂಡ್ರಗ ಗ್ರೌಂಡಾಗ ಏನ ಅಷ್ಟ ತ್ತು
ಅಂಡ್ರರ್ ಗ್ರೌಂಡ್ ನಿ ಗ್ರೌಂಡ್ ಫ್ಲೋರ್ ಒಂದಾ
ಹ
ನೀವ್ ದೋರ್ ಹಣಿದ ಗ್ರೌಂಡ್ ಫ್ಲೋರ್ ಇರ್ತದ
ಹ್ಮ್ ಹ್ ಹಿಂದಿ ಹಿಂದಿ ಬರ್ತೇನೆ
ಹ
ಹಿಂದಿ ಮಾತಾಡಕ್ ಬರುತ್ತಾ
ಅರ್ಥ ಆಗುತ್ತಾ ಸ್ವಲ್ಪ
ಕಲ ತಗವಾ ಏನ್ ಎರಡು ವರ್ಷ ಹೆಂಗ ಇ ಊಟೋ ಹೋದ್ರುನು ಕಲ್ತೆ ಇಲ್ಲಲ್ಲಾ
ಏನ್ ಬಾಳ ಮಂದಿ ಮಾತಾಡ್ತೀರಾ ಮೇಡಮರ
ಹ್ಮ್ ಆ ನಾ ನನ್ ಗಂಡ ನಮ್ಮ ಮಗಳು ನಮ್ಮಮ್ಮಿ ಮಮ್ಮಪಾಯಿ
ಅದುವ ಯಾರ ಮಾತಾಡ್ತಾರಲ್ಲಲ್ಲಿ
ಮಾತಾಡಕತ್ತಲ್ಲ ಅಲ್ಲಿ ಒಂದ್ ಲಗ್ನ ಐತಿ ಅಷನ ಶಾಸ್ತ್ರ ಎತ್ರ ನಗ
ಅರಿಶಿಣ ಶಾಸ್ತ್ರ ಮಾಡೋದ ಹರಯಾ ಮದುವೆಯಾದ
ಆ ವ ಅಂತ ನಾಳೆಗೆ
ನಾಳೆಗೆ ಆವ
ಹ್ಮ್ ನಾಳೆ ಯಾರದ ಹುಡುಗದ ಐತೈ ತ್ತತಿ ನಮೋಣೆ ಅಂದ ದಾಸರ ಅಂತ
ಹ್ಮ್
ಆ ರೈತಿ ಇವತ್ ಅರಶಿಣ ಶಾಸ್ತ್ರ ಮಾಡಕತ್ತ ಅರಶಿಣ ಶಾಸ್ತ್ರ ಮಾಡಕ ಎಷ್ಟು ಮಂದಿ ಕೂಡಾರ ಅವ್ರು ಡ್ಯಾನ್ಸ್ ಗಿನ್ಸ್ ಅವ್ರು ಜೋರ್ ಮಾಡ್ಯಾರ
ಹ್ಮ್ ಈಗ ನೋಡಾಕತ್ತೀರಿ
ಹ್ಮ್ ಹಕಂತ ಮಳೆ ಕುಂತೀವಿ ನಾವು ಹ್ಬೇಕು ಯಾಕಂದ್ರ ಆಮೇಲೆ ವೀಡಿಯೋ ಕಾಲ್ ಮಾಡ
ಜಲ್ದಿ ಊಟ ಮಾಡವರವ
ಏನ ಮ್ಯಾಳ ಮ್ಯಾಗ ಉಣ ಕೂತಿವ್ ನಾವು ಈಗ.
ನಾಳೆ
ಮತ್ತೆ ಅ ದೊಡ್ಡ ಮ ಅವ್ರರು ಯಾರನ್ನ ಬಂದ್ರ ಮ್ಯಾಳಗ ನ್ದ ಊಟ ಮನೆಯಲ್ಲ ಅಮ್ಮ ಮನಿ ಇರ್ಲ ಬೇರ್ ನವಿರಾಗಿ ಹೌದಾ ಹ ಬಂದಿದ್ಲ ಸುಮ್ಮ ಒಮ್ಮ ಬಂದಿದ್ದಾ, ಗಾಳಿ ಬಿಸಾಕ ತಗಲಾಗ
ಅನಯ ಮ್ಯಾಲ ತಗೊಂಡ್ ಹೋಗಬೇಕ್ಲಾ ಎಲ್ಲಾ
ತಗೊಂಡ್ ಹೋಗಬೇಕು ಮತ್ತೆ ಜಗದಿಯಾವ ಹ್ಮ ನಾಕ ಪಾತ್ರೆ
ಹ್ಮ್
ಹ್ಮನ್ ಜಗ್ಗೆ ಎಲ್ಲ ತಗ ಬಂದೀವಿ ಉಣಾಕಂತರಟ್ಟ ಈಗ ತಟ್ಟಿ ಹೊರ್ದವಿ ನಮ್ಮ ಗೋಪಾಲ ಸ್ವಾಮಿಯ ಗುಡಿ ಭಾರಿ ಕಾಣಸ್ ನ ನ ಮ್ಯಾಳಗಿ
ಕಾಣಸ ನಡ
ನಿಗ ಮ್ಯಾಳಗಿ ನೈಸ್ ಕಾಣಿಸುತ್ತದೆ ಬಿಡು
ಹೌದಾ
ನ ಅಲ್ಲಿ ಎಲ್ಲಿ ಕುಂತಾರ ಯಾಪ ನನ್ ಮಾತಾಡಕತನಗಪ್ಪಾ
ಮಾಮಾ
ಹಾ ಅದನ್ನೇ ಒದರ್ತಾನ ಸುಮ್ಮನೆ ಗೊತ್ತಿದ್ರ ನ ಹೊ ಕೈತಿ
ಹ್ಮ ಕತ್ಯಾನ
ಹ ಹ ಅದ್ರ ಎಷ್ಟ ಟೈಮ್ ಅದ್ರ ಶಾಲಲ್ಲ ಅಂತ ನಮ್ಮಕಿ ಮಗಳ ಅಂತ ಗುಲಬರ್ಕಿ ನಮಗಿದ್ರೆ ಟೈಮ್ ಯಾಕಪ್ಪ ತ ಇಷ್ಟು ಕೊಟ್ರ ನಮಗ ಅನ
ಅ ಕೈವೆ ಸಾಕಾಗಲ್ಲಂಂತಾ
ಹ್ಮ್
ದಸ್ದ ಆಕನ್ ಮಂಗಗಳ
ನೀವ ಇಬರು ಎಷ್ಟ್ ಬಡನ್ ಸೇರಿ ಅಂದ ಮುಗಸಿರನು ದಾರಿ ಹೇಳಳಿ ಕೊಟೆಗೆ ಒಂದ ಬಿಳಸರ
ಅಯ್ಯ ಈಗ ಆ ಹುಡುಗಿ ನ ಇ ನಾನ ನಾನ ಅಷ್ಟೇ ಮೂವತ್ತ ಆಗ್ಯವ
ಅಲ್ಲಾ ಆಗ ನೋಡ ಎಳ್ಸಬಡ್ದ ಆಡಕ
ತ ಆಡ್ ಮಾಡ್ ಪಟ ಮಲ್ಲ ಅವ್ರ ಪಪ್ಪಂದ್ರಾಗ ಮಾಡಕತ್ತಾವ ಅಕ್ಕಂದ್ರಾಗ ಮಾಡಕತ್ತಳ ಯಾರದಾಗ ಹೊಡಕತಕ್ಕಿ ಅವ್ರ ಪಪ್ಪಂದ್ರೋ ಏನ್ ಬಂದಾವ ನ ಜತೆ ಮಾತಾಡೆ
ಹೌದಾ
ಹ್ಮ್
ನಾಾಯ್ತನ ಅದಕ್ ಮಾಡ ಮಂದಿ ಒಲೆ ಒಲೆ ಅಂದ ಅಂದ ಆಯ್ಕೆ ಗಪ್ಪ ದೀವು ನಂಬಲ್ಲಿ ಆಡಾವ ಪನು
ಹಾ ಇವತ್ ಇಟ್ಟ ದೇಲ್ ಫೋನ್ ತಗೊಂಡ್ರಿ
ಮತ್ತೆ ಐ ಫೋನ ಅದ ಅವಾ ಮ ಸ್ಟೇಟಸ್ ಗಿಟ್ಟಿನ
ಹ ಐ ಫನ್ನ
ಮತ್ತೆ ಐಫೋನ್ ಕೊಟ್ಟ ನೋಡೋದ್ರ ಮ್ಯಾಲ ಬರ್ದನ
ನೋ ಯಾಕ ಫೋಟೋ ತಗಲಕ ಫೋನಿಂದ
ತಡಿಗಕತ ಈಗ ನೋಡಣ ಸು ನೀ ನೋಡಿಲ್ವಾನ
ಚಾರ್ ತರ್ಕಂದ್ ಕೊಡ್ರ ಚಾರ್ ಜೊ
ಚಾರ್ಜರ್ ಹೆಂಗ್ ಬರ್ತದ ಐಫೋನ್ ಚಾರ್ಜರ್ ಎಲ್ಲ ನನ್ ಫೋನಿಂಗ್ ಬರ್ತದ
ಬರ ಚಾರ್ಜರ್ ತಂದು ಕೊಟ್ಟ ಚಾರ್ಜರ್ ಇದ್ದಿದ್ದಿಲ್ಲೇನ ಚಾರ್ಜರ್ ತಂದು ಕೊಟ್ಟನ ಇನಂದ ಮೇಲೆ
ನಾಚೇ ಇದು ಓಯ್ಯಾದ ಪೂರ
ಪರ್ವಾಗದ
ಹ್ಮ್
ಹ ಬರಿ ಬಡಾವ್ವ
ಬಟಾನೆ ಹೋಗ್ಯದ ಪೂರ್ತಿ ಎಲ್ಲ ಅದಕ್ಕೆ ಹತ್ತ ನಂಗೆ ಹ್ಮ್ ಊಟಂತ್ರ ಆಯ್ತ ಅಂತ ಹೇಳತಿ ಅಲವ
ಟ ಹ ರಾಮ
ಹ್ಮ್
ಹದಿ ಮ್ಯಾಮ್ ಅಟೆಂಡೆನ್ಸ್ ಸ ಹಕ ಹೊತ್ತ ಹಕ್ ಬರ್ತಾರ ಹೋಗ್ಬೇಕಕ್
ಇವಾಗ ರಾತ್ರಿಗಂತ ತೋತಾರಾನ
ರಾತ್ರಿನ ತೋತಾರ
ಕಾಯ್ತರಿನ ಬಾಳಗ ಹ ಆರಾಮ್ರ ಯದು ಯಾವನ ಯಾವ್ದ ಮನೆ ಗಡ ಹೋದ್ರಿ ಅಂದ್ರ ಹಂಗೆ ಮಾಡರಬೇಕ
ಹ್ಮ ಮತ್ತೆ ಅಲ್ಲ ರೂಮ್ ರೂಮಿಗೆ ಬಂದು ರೂಮ್ ನೋಡಿ
ಹ್ಞ ರೂಮ್ ಕ್ಲೀನ್ ಇಟ್ಗೋಂತ ಬೈಕ್ ತಳೆ ಕ್ಯಾಸ್ಟ್ವಾಡ
ಹ್ಮ್ ಕಸದ ಹೊಡಿಕರಿ ಅಂತ್ ಹೇಳ್ತಿರ್ತಾರಾ
ಹ್ಮ
ನಿಮ್ಗ್ ಒಳಕದ ಆಗಿಲ್ಲ ಅಂದ್ರೆ ನ ಆಂಟಿ ಕೊಳರ್ ರ ಅವ್ರಿಗೆ ಹೇಳ್ರಿ ಅವ್ರು ಓಡಸ್ಕ ಕೊಡ್ತಾರ
ಹಾ ಹ್ಮ
ನಾವೇ ನಮಕಲ್ಲೋಡ ಸಲವಾ ನ ಅವೆ ಒಂದು ವಾರದ ಯಾವಾರಡು ಸರಿ ಬಿಡ್ತೀ ಅಕ್ಕ ಒಂದ್ ಸರಿ ಉಡ್ತ ನಾ ಒಂದ ಸರಿ ಹೊಡಿತನಯ
ಹ್ಮ ಇರ ಒಡುಕ್ಕಬೇಕಕೋವಾ
ಅದೇ ವಾರದಾಗ ಎರಡ್ ಸರ ಇಡ್ತಿವಿ ಅ ಆಕಿ ಇಡತಾವಳ ನಾವು ಬುಧವಾರನ ಗುರುವಾರನ ನೋಡ್ ತ ಕೊಡ್ನಾ
ಹ
ಎನಕತ ಭುತದಾನ
ಹ್ಮ್
ಹಂಗೇಡ ಅ ತಪ್ಪರ ಏನ್ ಫಸಲ್ ಅವೇ ಪೂ ಬಿದ್ರ ಕೂದಾನ ಬದು
ಹ್ಮ್ ಕೂದಲನಕರಂದ
ಆಯ್ತ್
ಹ್ಮ್ ತ ಮೂರು ಮನೀ ಅವ ಊಟ ಮಾಡಕತನ ಯಾರ ಮನ ಒಂದೇ ಕಡೆ ಕು ತ್ರ ಒಬ್ಬಕನ ಮನೆ ಪ
ಹ್ಮ ಹ್ಮ ಹಾ ಕಿಕಿ ಸೀರಿ ಆರಾಮ ಅಲಾ ಸೀರಿ
ಹ್ಮ್ ಆರಾಮ ಆಳ
ಸಾಲಿ ಹೊಂಟಾಳ ಏನ್ ಸಿರಿ
ಏನು
ಇನಾ ಹೊಂಟಿಲ್ಲ ನನ್ ಮುಂದಕ್ಕ ಹಕ್ತಾರಾನ
ಹ್ಮ್ ಆಗ್ಬೇಕ ಅನಕತಾಳ ಅವ್ರ ಎಲ್ಲ
ಹ್ಮ್
ಅಗರ ಆಕ ಕಾಯಲ್ಲ
ಹ್ಮ್
ಅಟೆಂಡೆನ್ಸ್ ತಗಂತಾರ ಏನ್ ಹೋಗು
ಹ್ಮ್ ಹಾ
ತ
ಇಡಾಯಿ